ಹಲೋ.
ಹಲೋ ಅಮ್ಮಿ ಆರಾಮಿದೀರಾಮ್ಮಿ.
ಆರಾಮ ಇ ಕೆೇಳಸಿದ ಅಲ್ಲಕ್ಕ ಮಾತಾಡೋದು.
ಹಾ ನೀ ಕೇಳಿಸ್ತಿದ್ದೀನಿ
ಹೌದಾಕ ಇವಾಗ ನನಗೆ ನಮ್ಮ್ ಮೂರ್ ಬಸ್ ಸಿಕ್ತಗ.
ಸಪ್ಪ ಕಾಯ್ತಿದೀರಲ್ಲ ನೀವು ಅವ್ರಂದ ಕಾಯ್ತಾ ಇದ್ದೀರಾ.
ಹಾಕ್ಕಾ ಅದೇ ಅಕ್ಕಾ ಒಂದ್ ಒಂದುವರೆ ತಾಸ ಆಯ್ತಕ್ಕ ಕಾಯ ಕುಂತು ಇವಾಗ ಬಂತಕ್ಕ
ಚಿಕ
‌ಹಾ ಅಕ್ಕಾ ಇದಾವಕ್ಕಾ ಏನ ಹೇಳ್ತಿದ್ರಲ್ಲಕ್ಕಾ ಆಗಲೇ
ಈ ಹೆಣ್ಣ ಮಕ್ಕಳು ಮೊದ್ಲು ಅವ್ರವ ಕಾಲ್ಮೆಲ್ ನಿಂತ್ಕೋಬೇಕಾ ಅಮಿ
ಹೌದಕ್ಕಾ ಮುಂದೆ ಯಾರೂ ಬರಂಗಿಲ್ಲಾಅಕ್ಕಾ ನಮಗ್ ನಾವೇ ಅಕ್ಕಾ
ತಿ ಹೇಗೆ ಅಂತ ಮುಂದೆ ಹೇಳಕ್ ಬರಲ್ಲಾ
ಹೌದಕ್ಕಾ ಅದಕ್ಕೆ ಇವಾಗ ಎಲ್ಲಾ ಬಿಟ್ಟು ಓದದ್ ಮಾಡಬೇಕ್ ಅಕ್ಕಾ ನಾವು ಓದತಿವಲ್ಲಕ್ಕಾ ಅದೇ ನಮ್ ಕೈ ಹಿಡ್ಯೆಯೋದ ಮತ್ತ ಏನ್ ಹಿಡ್ಯಾದಕ್ಕಾ
ಈಗ ಈ ಈ ಈ ವಯಸ್ಸ ಒಳಗೆ ಎಲ್ರೂ ಐ್ತಲ್ಲ ಅಕ್ಕಾ ಈ ವಯಸ್ಸೊಳಗ ಪ್ರೀತಿ ಪ್ರೇಮ ಅಂತ ಬಿದ್ದ್ಬಿಡ್ತಾರಕ್ಕ ಎಲ್ಲಾರೂ ಮುಂದ ನಮಗ್ ಕಷ್ಟಾ ಬಂದಾಗ ಇರ್ತಾರ ಅನಕ್ಕ ಯಾರಾದ್ರು ಪ್ರೀತಿ ಮಾಡ್ದಾವ ಏನ್ ಬರ್ತಾನ ಏನ ಅಕ್ಕಾ ಇಲಲ್ಲಕ್ಕಾ ಅದಕ್ಕೆ ಇಂಥ ಪ್ರೀತಿ ಪ್ರೇಮ ಇದ ಬಲೆಗಳಿಗೆಲ್ಲಾ ಬೀಳಬಾರ್ದಕ್ಕಾ
ಬೀಳ್ ಬಾರಲ್ಲ ಹೆಣ್ಮಕ್ಕಳನಾಲ ಹೆಂಗ ಅಂದ್ರೆಂಗೆ ಯಾಮಾರಿಸ ಬಿಡ್ತಾರ ಪಾಪಾ ಸ್ವಲ್ಪ ಜನಾ ನಂಬುತ್ತಾರೆ ಸ್ವಲ್ಪು ಏನು ನಂಬಲ್ಲಲ್ಲಾ ಅಂಥೆವೆಲ್ಲಾ
ಹೌದಾ ಅದಕೆ ಅಕ್ಕಾನಮ್ದ ನಮ್ ಓದು ನಾವು ಮುಗಸಕೊಬೇಕ ಅಕ್ಕಾ ನಮ್ ಓದ ನಮ್ಮ ಕೈ ಹಿಡದಾಕ್ಕಾ ಮತ್ತ ಎನು ಹಿಡ್ಯಲ್ಲಾ
ಯಾವ್ದು ನಮ್ ಗೌರವ ಕೊಡೋದ ಒಂದೆ ನಮ್ಗೆ ಓದೊಂದೇ ನಮ್ ಗೆ ಕೊಡೋದು ನಾವು ಯಾವ ಸ್ಥಾನದಲ್ಲಿ ಇದ್ದೀವಿ ಹಂಗೆ
ಕೂಡ ಅವ್ರು ಸಲೂಟ್ ಹೊಡಿದಾರಕ್ಕ ನಮ್ಗ ನಾವ್ ಎನಾರೂ ಚೆನ್ನಾಗ್ ಓದಿದ್ರ ಬದ್ಲಿಕ್ ಕೈ ಮುಗಿದ್ರಕ್ಕ ನಿಮಗೆ ಅವರು ಚೆನ್ನಾಗ್ ಓದಿ
ಎಂತಾ ಕಷ್ಟಪಟ್ಟು ಎಂತಾ ಒಳ್ಳೆ ಉದ್ಯೋಗ ಮಾಡ್ತಿದ್ದಾಳೆ ಅಂತ ಹೇಳಿ ಅಲ್ಲೇ ಗೌರವ್ ಸಿಗೋದು ತಂದೆ ತಾಯಿಗ ಆಗಿರ್ಲಿ ಮಕ್ಕಳಿಗೆ ಆಗಿರ್ಲಿ ನಮ್ಗೆ ಆಗಿರ್ಲಿ ಹ್ಮ್ ಅದ್ರಲ್ಲಿ ಇರೋ ಗೌರವ ಎಲ್ಲೂ ಸಿಗಲ್ಲಮ್ಮಿ
ಹೌದಕ್ಕಾ ಅದಕ್ಕೆ ಹೇಳದಕ್ಕಾ ಇವೆಲ್ಲಾ ಮಾಡ್ಬಾರ್ದು ಅವು ನಮಗ ಶೋಭೆ ತರಂಗಿಲ್ಲಕ್ಕಾ ನಾವು ಅಂತವೆಲ್ಲಾ ಮಾಡಿದರ
ಅವೆಲ್ಲ ಶೌಕಿ ಸುಮ್ಮನೆ ಕಾಟಾಚಾರಕ್ಕೆ ಎಲ್ಲಾ ಕೆಲಸಗಳ ಅವೇಲ್ಲಾ ದುಡ್ಡು ಬರಲ್ಲಮ್ಮಿ ಅಂತಾವೆಲ್ಲ ಕೆಲ್ಸಗಳು ಅಲ್ಲಾಮಿ ಮೊನ್ನೆ ಏನಿಮ್ಮೀ ನೀ ಅದೇನೋ ವಾರ್ತೆ ಬಂದಿತ್ತಮ್ಮಿ ಒಂದು ತಾಯಿ ಮಗನು ಕಾಲನೇ ತಿರ್ಸಬಿಟ್ಟ ತಲ್ಲಮ್ಮೀ ಮುರ್ದುು ಬಿಟ್ಟಿದೆ ಒಂದು ಒಂದು ವಾರ ಕೆಳಗಡೆ ಆಗಿತ್ತ ಒಂದು ಒಂದು ನ್ಯೂಸ್ ವು ಒಂದು ವಾರ್ತೆ ಆಗಿತ್ತು ತಾಯಿ ತಿದ್ದ ಒಂದು ಎರಡು ತಿಂಗಳು ಹುಡುಗಿ ಪಾಪು ನಾ
ಹಾ ಅಕ್ಕಾ
ಲೆಫ್ಟು ಏನ ಅಂತ ರೇ ಒಂದು ಕಾಲ್ನ ಇಟ್ಕೊಂಡು ಎಲ್ಲಿ ಮಂಡಿ ಅಂತಾರಲ್ಲಾ ಮಂಡಿ
ಹಾ ಅಕ್ಕಾ
ಅಲ್ಲಿ ಮುರಿದು ಬಿಟ್ಟಿದಾಳಮ್ಮಿ ಕಾಲ್ನ ಆ ಹುಡುಗಿ ಕಾಲು ಸಣ್ಣು ಪಾಪುದು ತಾಯಿ ರೀ ಏನೊಮಿ ಏನ್ ಅದ ಏನಐತೆ ಏನಿತ್ತ ಅನೋ ಅದ್ರ ಬಗ್ಗೆ ಗೊತ್ತಿಲ್ಲಾ ಬರೇ ಏನೋ ಇದೆಲ್ಲಾ ಸಗ್ರಾಮ ಎಲಲ್ಲ. ಬರತಿರ್ತಾರಲ್ಲ ಅದ್ರಲ್ಲಿ ನೋಡಿದ್ವಿ ಆ ಕಾಲ. ಹ ರಿ ಐತಿ ಆ ಕಾಲು ಬಂದ್ಬಿಟ್ಟು ಮುಖಕ್ಕೆ ಚಾಚಿಬಿಟ್ಟರಿ ಮುಂದೆ ಕಾಲು. ಹೆಂಗಿರ್ಬೇಕ ಆ ಕಾಲ ಅನ್ನೋದನ್ನ ಮುಟ್ಟಕ್ಕೆ ತಾಕ. ತರ ಮುರದಬಿಟ್ಟು ಮ ಮುಖಕ್ ಮಾಡ್ಬಿಟ್ಟಿದಳ ಕಾಲನಾ ಆ ಹುಡಗಂಗೆ ಪಾ. ಇವಾಗ ವೈದ್ಯರು ಎಲ್ಲಾ ಚಿಕಿತ್ಸೆ ಮಾಡ್ತಿದಾರ ಹುಡುಗನ್ಗೆ. ಎರಡ್ ತಿಂಗಳ ಮಗುನ ಕಾಲೀ ಕಾಲ್ ನಮ್ಗೆ ಸ್ವಲ್ಪ. ಏನಾದ್ರು ಸ ಕಾಲ್ಗೆ ಏನಾದ್ರು ಆದ್ರೆ ಎಷ್ಟು ಇಲ್ಲಿ ಮಗು ಸಣ್ಣ ಮಗು ಎರಡ್ ತಿಂಗಳ ಮಗುತ್ರ ಏನರುತ್ತೆ ಅವ್ರಿಗೆ ಅಂತ ಅನ್ಸುತ್ತೆ.
ಹೌದಕ್ಕ. ಇನ್ನೊಂದು ಏನಾಗ್ಯತ್ ಗೊತ್ತಾ ಅಕ್ಕ ನಮ್ಮರೂ ಕಡೆ ಅಕ್ಕ ಒಂದು ಅವರು. ಸಣ್ಣ ಪಾಪು ಅಕ್ಕ ಇನ್ನ ಇನ್ನ ಒಂದ್ ಮೂರ್ ತಿಂಗಳಗದ ಇರ್ಬೇಕಕ್ಕ. ಅವರು ಏನ್ ಮಾಡಿದಾರಕ್ಕ ಹೊಲಕ್ಕ ಕರ್ಕೊಂಡೋಗ್ಯಾರ ಅಕ್ಕ.
ಹ್ಮ್ ಹ್ಮ್ ಕರ್ ಹ್ಮ್.
ಹ ಅಲ್ಲಿ ಜೋಳಗೆ ಒಳಗ ಕಟ್ಟಿ ಅದನ್ನ ಮಲಗಸಿ. ತಿ ತಾವು ಕೆಲ್ಸ ಮಾಡ್ತಿದ್ದಾರಕ್ಕ. ಅದು ಏನಾಗಿಬಿಟ್ಟದಕ್ಕ ಸ. ಒಂದು ಹಾವು ಬಂದಬಿಟ್ಟದಕ್ಕ ಹಾವು ಬಂದು ಅವ್ರು ಏನ್ ಮಾಡಾರಕ್ಕ ಹುಡ್ಗ ಕಾಲಿಗಿ ಕ ತಿ ಅಲ್ಲಿ ಅಯ ಮಲ್ಕಸಿ ಹೋಗ್ಬಿಟಾರಕ್ಕ. ಒಂದು ಹಾವು ಬಂದು ಆ ಹುಡುಗಗ ಕಡ್ದ ಹೋಗ್ಬಿಟ್ಟದ ಅಕ್ಕಾ.
ಅವರ ಬರಬಹುದು. ಹಲೋ ಅಕ್ಕ ಅಮ್ಮಿ ಕೆಳಸ್ತತಿ ಅಮ್ಮಿ. ಹಲೋ ಅದು ಕೇಳಸಬೇಕು ಅಮ್ಮಿ.
ಹ ಅವ್ರ ಏನ್ ಮಾಡಾರಕ್ಕ ತಾಳಿಗ. ಗೆ ಒಂದು ಹಗ್ಗ ಕಟ್ಟಿ ಅಲ್ಲಿ ಮಲಗಸ ಹೊಗಬಿಟಾರಕ್ಕ ಅಲ್ಲಿ ಜೋಳಗಿ ಕೂಡ ಇದ್ದಿದ್ದಿಲ್ಲ ಅಂತೆ. ಹಂಗ್ ಹೋಗ್ಬಿಟ್ಟಾರ ಅಲಕ್ಕ ಅದು ಏನಾಗ ಬಿಟ್ಟೈತೆ ಅವ್ರ ಅವ್ರ ಪಾಡಿಗಿ ಕೆಲ್ಸ ಮಾಡ್ಕಂತ. ಕಡೆ ಹೋಗ್ಬಿಟಾರಕ್ಕ ಹೊಲ ಕೆಲ್ಸ ಮಾಡ್ಕೆ ಅಂತ. ಅಲ್ಲಿ ಇಲ್ಲಿ ಏನ್ ಆಗ್ಬಿಟ್ಟೈತಕ್ಕ ಒಂದು ಹಾವು ಬಂದು ಆ ಹುಡುಗ ಕಚ್ಚಿ ಬಿಟ್ಟೈತಕ್ಕ ಫುಲ್ ಜಬ್ಬು ಮ ಕ್ಕೆ ಕೇಳಾಕತೀಬಿಟ್ಟದ ಅಕ್ಕ. ಸಣ್ಣ ಹುಡ್ಗಕ್ಕ ಇನ್ನ ಮೂರ್ ಮೂರ್ ತಿಂಗಳ್ದಕ್ಕ ಸತಹೋತಕ್ಕ ಅದು.
ಅದೇ ಅದೇ ಪಾಪ ಸಣ್ಣ ಮಗುನ ಇದ ಮಾಡ್ಬಿಟ್ಟಿದ್ದಾರೆ.
ಹೌದಕ್ಕ ಅವ್ರಿಗ ಅದು ನೋಡಿದ್ರ ಎಷ್ಟೋ ದಿನ ಎಷ್ಟೋ ವರ್ಷ. ವರ್ಷಗಳಾದ್ಮೇಲೆ ಮಕ್ಳಾಗಿದ್ವಂತ ಅಕ್ಕ. ಅದು ಕೂಡ ಹಂಗ ಆಗೋಡದು ಪಾಪಕ್ಕ.
ಎಲ್ಲಾರು
ಹೌದಕ್ಕ.
ಹ್ಮ ಬಾಳ
ಆ ಪಾಪು ಎಷ್ಟ್ ಸಣ್ಣದ ಇತ್ತಕ್ಕ ಇವಾಗ ಇವಾಗ ಸಣ್ಣ ಪಾಪುಗಳೆ. ಬಲನೆ ಇಲ್ಲಕ್ಕ ನಮ್ಮರೊಳಗ ಮೊನ್ನೇ ಒಂದ್ ಸಣ್ಣ ಪಾಪು ಸತ್ತು ಹೋಗ್ಬಿಡ್ತಕ್ಕ.
ಚೋಲೆ ಇಲ್ಲೆವೆ ಸಂಸಾರ.
ಸಣ್ಣದಕ್ಕಾ ಸಣ್ಣ ಪಾಪವಕ್ಕ ಸತ್ತಬಿಡ್ತದಕ್ಕ. ನಮ್ಮ ಊರವಳಗ ಅಕ್ಕಾ.
ಹಾ ಅಕ್ಕ ಸಣ್ಣದ ಇತ್ತಕ್ ಕ ಅದಕ್ಕೆ ಹುಷಾರ್ದಿದ್ದಿಲ್ಲ ಅಂತಕೆ. ಹುಷಾರಿಲ್ಲ ಅನ್ನದಿಕ್ಕೆ ಹಂಗಾಗ್ಬಿಟ್ಟೖತೆ. ಆ ಪಕ್ಕ
ಂತರ
ಅಕ್ಕ.
ಹ ಹೌದಮ್ಮಿ ಹಿಂಗೆ ಆಡ್ತಿದ್ದವ ಎಲ್ಲಾ ಹತ್ರನು. ಎಲ್ಲಿ ಸಿಕ್ಕರೆ ಅಲ್ಲಿ ಹಾವುಗಳು ಹುಳಗಳು ಚೋಳುಗಳು ಅಂತ ಬರ್ತಾವ. ಸಣ್ಣ ಸಣ್ಣ ಜೀವಲ್ಲಿದ್ದವೂ ಜೀವ ಸಣ್ಣ ಸಣ್ಣ ಜೀವಕ್ಕೆ ಇದು ಮಾಡ್ತಾವ.
ಹ ಅಕ್ಕ.
ಹ್ಮ
ಮತ್ತೆಕ್ಕ. ಅಲ್ಲೇನ್ ಮಳೆ ಬರ್ತಿದೆನಾ ಅಕ.
ಮಳೆ ಏನಾದ್ರು ಐಯ್ತಾ ಆಕ್ಕಾಅಲ್ಲಿ. ಹಲೋ ಅಕ್ಕ. ಹಲೋ ಕೇಳಿಸಿದ್ದನಾ ಅಕ. ಹಲೋ ಕೇಳಸ್ತಿದ್ದೇನ
ಹಾ ನೀ ಕೇಳ್ಸ್ತೖತ್ ಹೇಳಮ್ಮೀ.
ಹುಂ ಅಕ್ಕ ಅದೇ ಅಕ್ಕ ಮಳೆ ಬರ್ತಿದೆ ಏನಕ ಅಲ್ಲಿ? ಹೌದಾಕ.
ಕಾರ್ಯಕ್ರಮ ಐತಂತ್ ಹೇಳಿ
ಹಾ ಅಕ್ಕಾ.
ಹುಂ ಅಲ್ಲಿಗೆ ಹೋಗ್ತಾ ಇದ್ದೀನಾನಿವಾಗ.
ಹೌದಾ ಅಕ್ಕ ಹಂಗಂದ್ರೆ ನೀವು ಇವಾಗ ಖಾಲಿ ಇರಂಗಿಲ್ಲ. ಕಾ
ಇಲ್ಲಮಿ ಒಂದ್ ಸ್ವಲ್ಪ ಬಿಜಿಯಾಗ್ಬಿಡ್ತೀನಿ ಸ್ವಲ್ಪತ್ತು.
ಹೌದಾ ಅಕ್ಕ ಅಲ್ಲೇನೋ
ಹೌದು
ಆಂಬುಲೆನ್ಸ್ ಹೋಗ್ತಾಯ್ತಲ್ಲಕ ಅಲ್ಲಿ.
ಇಲ್ಲಮ್ಮಿ ಯಾರ್ಗೂ ಏನು ಆಗಿ ಗಿದೆ ಹೋಗ್ತಾ ಇತ್ತಾ ಅದು ಹಂಗೆ ಸೌಂಡ್ ಬರ್ತಿದೆ ಹೂಂ.
ಹೌದಮ್ಮಿ.
ಏನಮ್ಮಿ. ತೊಗೊಂಡಾಮ್ಮಿ?
ಇಲ್ಲಕ್ಕ ಇವಾಗ ಟಿಕೆಟ್ ತೊಗೊಹೋಗಕ್ಕೆ ಸ ಜರ ಜೋರಾಗ್ ಹೇಳ್ತಿನಕ್ಕ ಇವಾಗ. ಮೂರ್ ಹೆಸರು ಅವ್ರಿಗೆ ಹಾ ಕ್ಕ. ಅವ್ರ ಮತ್ತೆ ಆಮೇಲೆ ಟಿಕೆಟ್ ತಗೊಂಡಿಲ್ಲ ಜೋರಗೇಳಿಲ್ಲ ಅಂದ ಬ್ಯಾಡಲ್ಲ.
ಹಾ ಯಾಗ ಹೇಳ್ಬೇಕು ನಾವು ಈ ಕಡೆ ಮಾತಾಡ್ತಾ ಇಲ್ಲ
ಹೌದಲ್ಲಕ್ಕ ನಿಂದೆ ಹೆಂಗ ಆಗ್ಬಿಟ್ರ ಕಷ್ಟತಕ ಮತ್ತೆ ನಿನ್ನೆ ನೋಡ್ತಾರಲ್ಲ ಅಕ್ಕ ಹತ್ತ ಹತ್ತಕ್ಕೆ ಬರೀ ಹತ್ತ ಕಿಲೋಮೀಟರ್ ಅನ್ಸತ್ತಕ್ಕಕ ಬಟ್ ಅದು ಅಲ್ಲಿ ಬಸ್ಸ ಬರಂಗಿಲ್ಲ ಅಕ್ಕ ನಮ್ಮ ಊರಿಗೆ
ಹಾ ಇವತ್ತು ಹಂಗೆ ಆಯ್ತ್.
ಹೌದ ಅಕ್ಕ ಅಲ್ಲಿ ನಡ್ಕತ್ ಹೋಗ್ತಾರೆ ಬುಡಕ್ಕ ಅಂದ್ರ ಅರಿ ಹ ಸರಿ ಇಲ್ಲಕ್ಕ ಅದು ದಾರಿ ಅಲ್ಲ ಅಡ್ಡಾಡ್ಕೋತ ಹೋಗಾಕ
ಇಲ್ಲಿ ಗಾಡಿಗಳೆಲ್ಲ ಅಡ್ಡಾಡ್ತಾ ಇದ್ರೆ ಏನ್ ಅನ್ಸಲ್ಲ.
ಅಲ್ಲಿ ಯಾರು ಅಡ್ಯಾಡಂಗಿಲ್ಲ ಅಕ್ಕಾ ಬರಿ ಗಂಡ ಮಕ್ಕಳ ಇರ್ತಾರಕ್ಕ. ಸುಮ ಯಾಕ್ ಬೇಕು ಅಂತ ಕೊಡು ಅಂತ ನಮ್ಮ್ ಪಾಡಿಗೆ ನಾವು ಬಸ್ಸಾಗ್ ಹೋಗಬೇಕು ಅಕ್ಕ. ನಾವು ಹೋಗ ಬಿಡ್ತೀನ ಅಕ್ಕ ನಡಕಂತ ಅದೇ ದೂರ ಆಗಲ್ ಬಿಡು ಅಂತಂದಂದು. ಏ ಓದ್ಯಾ ಒಂದ್ವರಿ ದ್ಲಾಸಗ ಹೋಗ್ಬಿಡ್ತಿದನಕ್ಕ. ಇರ್ಲಿ ಬಿಡು ಬೇಡ ಬಸ್ ಬಂದ ಮಲೆ ಹೋದ್ರ ಅದ ಅನ್ಕಂಡು ನಮ್ಮ ಮಮ್ಮಿ ಅವ್ರಿಗೆ ಫೋನ್ ಮಾಡಿದ್ನಕ್ಕ ಅವ್ರು ಇಲ್ಲ ಬಸ್ ಬಂದ್ಮೇಲೆ ಬರುವಂತೆ ತಗೋ ಅಂದ್ರಕ್ಕ. ಬಸ್ ಬಂದ್ಮೇಲ ಬಂದೆ ಅಕ್ಕಾ. ಹಾ ಅಕ್ಕ. ಇವಾಗೂ ನಮ್ಮ ಊರ ಇಷ್ಟ ನಿಲ್ಲಸತಕ್ಕ ಈ ಬಸ್ ವಾಪಾಸ್ ಹತ್ತೇನಿ. ಬೇಗ ಬೇಗ ಮಾವ ಹಂಗೆ ಅಕ್ಕ ನಮ್ಮೂ ಊರಲ್ಲಿ ಎಲ್ಲದೂ ಇಲ್ಲ ಬಿಡ ಅಕ್ಕ. ಹಳ್ಳಿ ಅಕ್ಕ ನಮ್ದು ಅಷ್ಟು ದೊಡ್ಡದಲ್ಲಕ್ಕ. ಹ ಅಂದ್ರೆ ಎಲ್ಲಾ ಆಯ್ತಿ ಅಕ್ಕ ನೀರಿನ ವ್ಯವಸ್ಥೆ ಬೇರೆ ಕಡೆ ನೋಡಿದ್ರ ನಮ್ ಊರ ಒಳಗ ನೀರಿನ ವ್ಯವಸ್ಥೆ ನೀರು ಇಪ್ಪತ್ನಾಲ್ಕು ಗಂಟೆನೂ ಹರಿದತಿರ್ತದೇ ಅಕ್ಕಾ. ಇಪತ್ನಾಲ್ಕು ಇಂಟು ಏಳು ಅಂತದಲ್ಲ ಹಾಂಗ ಆದ. ಆಲ ಅಂದ್ರೆ ಬೇರೆ ಕಡ ಎಲ್ಲ ಹಂಗಲ್ಲ ಅಕ್ಕ. ನಾಲ್ಕ್ ದಿನಕ್ಕ ಒಂದ್ ಸರ್ತಿ ನೀರ್ ಬಿಡ್ತಾರ ಮೂರ್ ದಿನಕ್ಕ ಒಂದ್ ಸರ್ತಿ ಅಂತಾರ ಹಂಗಿಲ್ಲಕ್ಕ ನಮ್ ಕಡೆ ಯಾವಾಗ್ಲು ಇರ್ತವಕ್ಕ ಹ ಅಕ್ಕಾ ಹಂಗಿರಲ್ಲ ಅಕ್ಕ ನಮ್ದು ನೀರ ಯಾವಾಗ್ಲು
ಮಾಡ್ತಿನ.
ಸರಿ ಅಕ್ಕ ಇಡ್ತೀನ ಅಕ್ಕ ನಾನು ಇಡ್ತೀನಿ. ಟಿಕೆಟ್ ತೆಗಸಬೇಕ್ ಅಕ್ಕ ಅದಕ್ಕ ಮತ್ತೆ ಬಸ್ ಅಲ್ಲಿ ಹೋಗ್ಬೇಕಲ್ಲಾ
ಆಯ್ತ ಆಯ್ತ ಹ್ಮ್ ಸರಿ.